ಸರ್ ನಾವ್ರೀ ಮನ್ ಪೋನ್ ಇಚ್ಚಿದವಲ್ರರಿ ಸಾಲ ಸರ್ ಅಂದ
ಯಾರಪ್ಪಾ ಹೆಸರು ಹೇಳ ಯಾರು ಅಂತ ಗೊತ್ತ
ಇಲ್ಲಯ ಇದು ಸೆಲೆಬ್ರಿಟಿ ಸೆಲೆಬ್ರಿಟಿ ಗಣೇಶ ಫೋನ್ಸ ತಳ
ಸರ್ ಹಾಗಾರ ಗಣೇಶ್ ಅಂತಾರೆ ಸೆಲೆಬ್ರಿಟಿ ಗಣೇಶ್
ಹಾ ಹಾ ಹಾ ಹಾ ಇವಾಗ ನೆನಪು ಬಂತು. ಹೇಳಪ್ಪ
ಹ ರಾಜಾ ಸ್ವಲ್ಪ್ ಮನ್ಯಾಗ ಗಂಭೀರ ಇದ್ರಿ ರೈಚೂರ ಬುಟ್ಟಿರಿ ಹಾಸ್ಪಿಟ್ಲ್ಗಾರ
ಹ್ಮ್
ಅದಕ್ಕೆ ಸ್ವಲ್ಪ್ ಸಾಲ ಬೇಕಾಯತಂತ ಹೆಚ್ಚರು
ಅದೇ ಅವತ್ತ ಕೇಳಿದ್ದಲ್ಲ ಹೇಳಿದ್ನಲ್ಲ ನಾನು ಬಾ ಕೊಡ್ತನಂತ ಅಂದಿರ್ಲಿಲ್ಲ.
ಸರಿ ಅ ಬರ ಮೇನ ಅಂತ ಹಚ್ಚಿದಾರ. ಇಲ್ಲ ಊರಾಗವ್ರಿ ನಾಳೆ ನಡ್ದ ಬರಕಂತ ಹಚ್ಚವ್ರಿ.
ನಾಳೆ ನೋಡ್ದಲ್ಲಪ್ಪಾ ನಿಂಗ ನಾನ್ ಇವತ್ತು ಹೇಳಿದ್ನಲ್ಲ ಬಾ ಅಂತ ಅಂದ.
ಅದೇ ರೀ ಈಗ ಯಾವರೆಗರಿ ನೀವ್ ಸದ್ಧ.
ನಾನೇನು ಇಲ್ಲ ನೀನ್ ಎಲ್ಲಿದ್ದಾಳೆ ಊರಾಗಿದ್ದ ಎಲ್ಲ.
ಹ್ಮ್ ನಾವ ಇದೇ ಊರಾಗೇರೀ ನಮ್ಮೂಊರ.
ಹ್ಮ್ ಎಲ್ಲಿ ಇದಕ್ಕ ದೇವದರ್ಗ್ ಬರಕ್ಕ್ದ. ದೇವದ್ರಗ್ ಬರಕ್ಕ್ದ.
ಹತದ ದಾದರ ಬರತ.
ಅ ಬಂದ್ರ ನಾನು ಇಲ್ಲಿ ಸ್ವಲ್ ಮೀಟಿಂಗ್ ದಾಗ್ ಇದೀನಿ.
ಹೌದ್ರೀ.
ಹ್ಮ ಸ್ವಲ್ಪ ಮೀಟಿಂಗ್ ಇತ್ತ ನಂದ.
ಅದೇ ಅಡ್ರೆಸ್ ಹೇಳ್ಬಿಡ್ರ ಅಲ್ಲಿ ಬರ್ತಾನ ಮೀಟಿಮ್ಗನ ಮಾತಾಡಮ್ಮ.
ಇಲ್ಲ ಅನ್ನದು ನಾನು ಸ್ವಲ್ಪ ಮುಗಸೊಂಡು ಬರ್ತನ ಆ ಕಡೆ ಬಂದ್ರ.
ಹ್ಮ್.
ಹ್ಮ್ ಬರ್ತ್ನಂತ ಮತ್ತೆ ನೀನು ಬಾ ಬಂದು ಕೊಡ್ತನಿ. ಏನ ಎರಡು ಕೇಳಿದ್ದಲ್ಲ.
ಎರಡು ಇಲ್ಲ ಮೂರ್ ಬೇಕಐತ್ರಿ.
ಮೂರ್ ಬ.
ಹ್ಮ್.
ಹ್ಮ್ ಹ್ಮ್ ಮತ್ತೆ ಅದೇ ಎಲ್ಲಿ ಯಾವ್ದಕನ ರಾಯಚೂರುದಾಗ.
ಅದ್ ಯಾವ್ದ್ ರಿಮ್ಸ್ ಅದ ಯಾವ್ದ್ ಅದೇ ದೌಕನ್್ರ.
ಹ್ಮ್ ಹ್ಮ್
ಒಂದ್ ಹದನೇ ದಿವ್ಸ ಆಯ್ತ್ರಿ.
ಮತ್ತೆ ಅದು ಕಾರ್ಡ ಕಾರ್ಡ ಆದಲ್ಲ. ಕಾರ್ಡ್ ಇಲ್ಲಾನ ಎಲ್ತ್ ಕಾರ್ಡ್ ಬರ್ತ್ ನೋಡ ಒಂದು.
ಕಾರ್ಡು ಆದದನ್. ಹ್ಮ್.
ಅದು ಅರ್ಧ ಪೇಮೆಂಟ್ ಅರ್ಧ ಆತ ನೋಡ್ ನೀವು ಎಷ್ಟ ಆಯ್ತು. ಹಗ ಅದ ಇವಾಗ ಬಿಿಲ್ಲು ಅದ್ರಾಗ ಅರ್ಧ ಮಾಡ್ತಾರ ಗವರ್ಮೆಂಟ್ ಕಡೆಯಿಂದ ಅರ್ಧ ಬರ್ತ. ನೀವ್ ಅರ್ಧ ಕೊಡ್ಬೇಕಾಗ್ತ.
ಹೌದೌದು ರೀ ಈ. ಈಗ ಒಂದ ಕೊಟ್ಟಾರ್ರಿ ಒಂದ್ ಅದ್ರಾಗ ಬರ್ದಾರ್ರಿ ಏನ. ಕೊಟ್ಟಿಲ್ರಿೀ ನಾವ್ ಅದಕ್ಕೆ.
ಅದೇ ಅದ ಕಾರ್ಡ್ ಬರ್ತಂದು ಕಾರ್ಡ್ ಮಾಗ ಚೆಕ್ ಮಾಡ್ತೀನಿ ನಡಿತದ. ಹ್ಮ. ಅರ್ಧ ಆಗ್ತದ ನಿನಗ ಮತ್ತ ಏನ್ ಇವಾಗ ಏನು ಹಾಸ್ಪಿಟ್ಲಿಗೆ ಬೇಕಾದಲ್ಲ ಮನೆಗ ಏನನು. ಕರ್ಚಿ ಗಿರ್ಚಿಿಗೆನಂದ.
ಈ ಮನಗು ಬೇಕ್ರೀ ಬಾಡಿಗೆ ಅದ ಕಟ್ಟದಾದ್ರ.
ಹ್ಮ್ ಹ್ಮ್ ಎರಡು ಮೂರ ಎರಡ ಅವ ಏನುೋ ಮ್ ನೀನ್ ಅವತ್ತು ನನ್ಗ್ ಬಂದಾಗ ಎರಡು ಹೇಳಿದ್ದಲ್ಲ
ಹ ಎರಡದ ಎರ ಕೊಡ್ರಿ ಮತ್ತನ್ನೊಂದ ಯಾವ್ದನ ಇದ್ರು
ಇಲ್ಲ ಮತ್ತೆ ನೀನ್ ಅವಾಗ ಇನ್ನೊಂದ ಸ್ವಲ್ಪ ಜಲ್ದಿ ಫೋನ್ ಹ ಹೇಳಿದ್ದಂದ್ರೆ ನಾನು. ಎಲ್ಲ ನಾವು ತಗೊ ಬರ್ತ. ಮತ್ತ ನಾನ್ ತಂದಿಲ್ಲ ಕಾರ್ಡ್ ಬೇರೆ ತಂದಿಲ್ಲ ಅಲ್ಲಿ ಒಂದು ಕಾರ್ಡ್ ಮನ್ಯಾಗ ಬಿಟ್ಟು ಬಂದೀನಿ.
ಹ್ಮ್.
ಹ್ಮ ಇಲ್ಲಾ ಅಂದ್ರೆ ಫೋನ್ ಪೇ ಆದ ನಿಮ್ದ.
ಫೋನ್ಪೇ ಅತ್ರಿ.
ತಂಗಂದ್ರೆ ಇನೋ ಒಂದು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಲೆನ್.
ಫೋನ್ಪೇಗು ಆಗ್ತದೆ ಅಷ್ಟೇ ಬರಲ್ ಒಂದ್ಸತಿಗ.
ಎಲ್ಲ ನ. ನವು ಎರಡಕ ಹೊಂಟಾವ ಒಂದೊಂದ ಅದರಿಂದ ಐವತ್ತ ಐವತ್ತ ಹಾಕ್ತೀನಿ
ಸ ಆಯ್ತಾಯ್ತು
ಹ್ಮ್ ಇಲ್ಲಾಂದ್ರೆ ಅವ್ರಿಗೆ ದಖಾನ್ ಅವ್ರಿಗೆ ಹಾಕಂಬ ಅಂದ್ರ ಅವ್ರಿಗೆ ಹಾಕಮಸರ್
ಇಲ್ರರಿ ಇ ನ ನಂದು ಪಾಸ್ಬುಕ್ ಪಾಸ್ಬುಕ್ ಪಾಸ್ಬುಕ್ ಕೊಡ್ತನ್ ಯಾಕ ಂಗ ಸೈತಂಗ ಬರ್ತನ್ ಪಾಸ್ ಬುಕ್ ಹಾಕ್ಬ್ರಿ
ಹ್ಮ್ ಮತ್ತೆಲ್ಲಾ ಅಂದ್ರೆ ನಂದು ಚಕ್ ಕ ಸೈನ್ ಮಾಡ ಕೊಡ್ತ ನೀವು ತಗಂತಂತೆ ಅದ ಅಂದ್ರ ಮತ್ತೆ ಲೇಟ ಅದ್ದನ ಅದ್
ಹ್ಮ್ ಅದೇಟಾದ್ರ ಅಲ್ಲಿ ಕೊಡಬೇಕು ಮ ನೀ ಎಲ್ಲ ಒಂದೇ ಆದ್ರ ಇಲ್ಲ ನಿನ್ನ ಬೆಲ್ಲೆ ಬರಕ್ ಚಕ್ೀಸಂದ
ಮತ್ತೆ ಅದಕ್ಕೆ ಇವಾಗ ಬರ್ತಲ್ಲ ಎರಡ್ ಹವ ಎರಡು ಹೆಂಗಿದ್ರರು ಕ್ಯಾಶ್ ಹಾವ ಇವಾಗ
ಹ್ಮ್ ಎರಡ್ ಕೋಡ್ರಿ ಇನ್ನೊಂದ್ ಎರಡು ದನ್ ಬಿಟ್ಟು ಒಂದ್ ಕಡ ಮೈತ್ರಿ
ಹ್ಮ್ ಮತ್ತೆ ಅಲ್ಲ ನಿಂಗ ಅರ್ಜೆಂಟ್ ಬೇಕಂತಿದಲ್ಲ ಅದ್ರ ಸಲಂಗ ಮತ್ತೆ ನೀನ್ ಅವಾಗೆ ಅವತ್ತ ಹೇಳಿದ್ರೆ ಆಗಿರದಪ್ಪಾ ನೀನು ಸುಮ್ಮ್ನೆ ಮತ್ತೆ ಎಲ್ಲ ಎದ್ರರು ಮಾಡಿಕ
ಹ ಅವತ್ ಏನ್ ಕೇಳ್ದಾರೀ ಇಲ್ಲಿ ಒಬ್ರು ಕೇಳ್ದಿರ ಅವ್ರ ಕೊಂದ್ರ ಅದ್ರಸ ನಿನ್ಗ ಆಚ
ಹ್ಮ್ ಎರಡು ಹೇಳಿದ್ದಲ್ಲ ಅದಿ ಎರಡು ಎಷ್ಟ ಗಂಡ ಇದಿದ್ದು ನಾನು ನೀನ್ ಇವತ್ ಬರ್ತದ ಅಂತ ಅನ್ಕೊಂಡು ಅವತ್ ಹೇಳಿದ್ನಲ್ಲ ನಾನ ಇವತ್ ಬಾ ಮಂಡೇ ಬಾ ಅಂತ ಹೇಳಿದ್ನಿಲ್ ನನಗೆ ಮಂಡೇ ಬಾ ಒಂದ್ಸಲ ಫೋನ್ ಹಚ್ಚು ನನಗ ಅಂತಂದು
ಹ್ಮ್ ಇಲ್ಲೇ ಇದ್ದ ಇಲ್ರಿೀ ಈ ಈ ಕಡೆ ದೌಖಾನಿ ಬರ ಕರ್ನಾಟ ಕಲ್ಲಿಿ ಆಟ ಐತ್ರಿ ದಾಕ ಮರಟ
ಹ್ಮ್ ಹ್ಮ್ ಅದಂತ ನಾನ್ ಕೊಡ್ತನ ಅಂತ ಎರಡು ಕೊಡ್ತನಿ ಹ್ಮ ಏನೋ ಬೇಕಾದ್ರೆ ಏನೋ ಒಂದಿಲ್ಲ ಏನೋ ಎರಡು ಅಡ್ಜಸ್ಟ್ ಮಾಡ್ಕೊಡ್ತೀನಿ
ಆಯ್ತಾಯಯ್ತು ನಷ್ಟ ಮಾಡಿ ಈಗ ನೀವರ ಹೇಳಿದ್ರಿ
ಇಾವ
ಹ್ಮ್
ಅಂದಿಲ್ಲ ನೀ ಎಲೆ ಸುಮನೆ ಅವೆಲ್ಲ ಅದಕ್ಕೆ ಯಕಡೆ ಹೋಗಲ್ಲಲ್ಲ ನಾನ ಇವಾಗ ಅದ್ರ ಸಲಗ್ ನೀ ಎರಡು ಹೇಳ್ದದ ಎರಡ್ ತಗೊಂಬಂದಿದ್ದ ನನ್ ಜೊತೆಗೆ ಕಾರ್ನ ಇಟ್ಕೊಂಬ ಬಂದಿದ್ದ ಹಾಗಗೆ ಹ್ಮ್ ಮತ್ತ ನೀನು ಇವಾಗ ಬೇಕಂತಿದ್ ಮತ್ತೆ ಒಂದ್ ಮ್ಯಾಗ ಬೇಕಂತಿದ್ ಇನ್ನು
ಹೌದ್ರಿ ನಿಮ ತಕ ಎಷ್ಟಿದ ಎಷ್ಟ ಚಕ್ ಕೊಳ್ರಿ ಈಗ ಇಲ್ಲಾಂದ್ರ
ಹ್ಮ್ ನಂಬಲ್ನು ಇವಾಗ ಸದ್ಯಕ್ಕೆ ಎರಡ ಅವ
ಹ ಅಷ್ಟೇ ಕೊಡ್ರಿ ಅಷ್ಟೇ ಕೊಡ್ರಿ ಈಗ ನೀವ್ ಸ್ದ ಎಲ್ಲಿರಿ
ಅಲ್ಲ ಇಲ್ಲೇ ನಾನು ಆಫೀಸ್ಲ್ಲಿ ಇದ ದೇಹದ್ರಾಗ ಒಳಗ ತಹಸೀಲ್ ಆಫೀಸ್ ಕಡೆಗೆ ಈ ಕಡೆ ಒಳಗ ದೇದ್ರಾಗ ಕಡೆ ಮಾರ್ಕೆಟ್ ಕಡೆಗೆ ಒಂದು ಆಫೀಸ್ ಆದದ ಒಳಗ ನೋಡಿದಲ್ ತರಕಾರಿ ಮಾರ್ಕೆಟ್ ನೋಡಿದ್ದಲ್ ಒಳಗ ಅಲ್ಲೇ ಒಳಗ ಒಂದ್ ಇದದು ಹ್ಮ್ ನಮ್ಮದ ಅದು ್ರ ನಾನು ಬೇರೆ ಹುಡ್ಗನ್ ಬಿಟ್ಟಿ ನಮ್ ಕಡೆಯಿಂದ ಅವ ನೋಡ್ಕಂತ ಇರ್ತಾನ ಹ ಸ್ವಲ್ಪ ಕೆಲ್ಸ ಇತ್ತು ಬೇರವ್ ಬಂದಿದ್ರು ಒಂದ್ರು ರೊಕ್ಕದ ಮಾತಾಡೋದಿತ್ತು ಅವನಿಗೆ ಇವಾಗ್ ಬಿಟ್ಟಿವಲ್ಲ ಗೊತ್ತಾಗಲ್ಲ ಅವನಿಗೆ ಅದಕ್ಕೆ ಇದು ದೊಡ್ಡದಾದ ಒಂದೇನು ಎಷ್ಟು ಆರು ಏಳ್ ಲಕ್ಷ ಇದ್ದ ಅದ ಮತ್ತೆ ಸುಮ್ನೆ ಎಲ್ಲಿ ಹದು ಅಂದ್ರೆ ಆ ಕಡೆ ಆಗಲ್ಲ ಈ ಕಡೆ ಆಗಲ್ಲಲ್ಲ
ಹೌದ ಹೌದು್ರೀ ಈಗ ಎಷ್ಟರು ಬಿಡ್ ಕೊಡ್ತ
ಹೌದು ಕಂಪ್ನಿ ಕ ನ ಏನ್ ಗೊತ್ತಾ ಒಂದೊ್ ಪ್ರಾಡಕ್ಟ್ ಗಳು ಓ್ತವಲ್ಲ ನಮ ಕಡೆಯಿಂದ ಜಾಫೆಟ್ಗಳು ಅ ಬರ್ ತಾಲ ಆದರಿಂದ. ಅವ ಕಂಪನಿ ಕಂಪನಿ ಇರ್ತಾವ ಅವನ್ ನಡತ ಎಷ್ಟು ಅಂತ ಹೇಳಕ ಗೊತ್ತಾಗಲ್ಲ ನೀವ ಸಪ್ರೇಟ್ ಆದ್ರೆ ಏನ್ ನಡಿ ನಿನಗಲ್ಲ ಬೇರಾರ್ಗಾದ್ರೂ ಏನ ಅನ್ಬಹದು ನೀನು ಗೊತ್ತಿರತ್ತಿದ್ದ ಯಾಕಂದ್ರೆ ಅವಾಗಿಂದ
ನನಗೆ ಬೇಕಾಯ್ತು
ಹ್ಮ್ ಯಾಕಂದ್ರೆ ನೀನ್ ಅವಾಗಿಂದ ನೋಡ್ಕೊಂತ ಬಂದಿವ ಅಲ್ಲಾ ನಮ್ ಜೊತೆಗೆ ಇದ್ದತ್ತ ನೀನು ಅದೇ ನಾವ್ ಹೇಳ್ದ ಕೆಲ್ಸ ಮಡಕೇಂತ ಹೋಗಿದ್ದಿ ನಿನಗ ನೋಡಮ ನಿನಗ ಏನ ಬಡ್ಡೆ ಆದ್ರ ಬಡ್ಡಿ ಕೊಡ ಇಲ್ಲ ಅಂದ್ರೆ ಬೇಡ ಅವೇನ್ ಬಡ್ಡಿ ಕೇಳಾಕ್ ಹೋಗಲ್ಲ
ಇದ ನೀವು ಹೆಂಗ ಅತ್ರಿ ಹಂಗ ನಾವು ಕಡಂದ್ರ ಕೊಡ್ತೀವಿ ನೀವು ಕೊಡ ಅಂದ್ರ ಬೇಡಾ ಅಂದ್ರ ಬಿಡತೀವಿ
ನೋಡ್ ನಿನಗ್ ಹೆಂಗ ಅನುಕೂಲ ಆದ ಹಂಗ ಮಾಡಿಕ ಅದ್ರ ಕೊಡ ಇಲ್ಲ ಅಂದ್ರೆ ಆ ಸಲ ಕೊಡ ಯಾವಾಗನ ಕೊಡ ನೀನು ಸುಳ್ ಯಾಕಂದ್ರ ಗೊತ್ತ ಆದ್ ನಿನ್ಗ ಹೆಂಗ ಆಗ್ಯದ ಮನ್ಂಗ ಅದು ಇದ ಅಂತಂದ ಹ್ಮ್ ಹೌದ ಸರ್ ನಿನ್ಗೆ ಯಾವಾಗಾದ್ದ ಅವಾಗ ಕೂಡ
ಆಯ್ತಾಯ್ತು ಆಯ್ದ ಸರಿ ಈಗ ನೀವು ನಿಮ್ದ ಯಾವರಾಗಿರ್ತಾರ ನೀವು ನಿಮ್ದ ಯಾವ ಊರಾಗ ಇರ್ತಾರ ಈಗ ಅದು ಯಾವವು ನಮ್ಮ್ ಉರಗ್ಬಿಟ್ಟು ಬೇರೆ ಊರಿಗೆ ಹೋಗಿದ್ರ ಅಂತಲ್ ಅದಕೆ ಕೇಳದೆ
ಏ ಇವಾಗ ನಾನು ಈ ಕಡೆ ಯಾವ್ದ ಧಾರವಾಡಕ್ಕೆ ಬಂದ ನಾನು ಹ್ಮ್ ಈ ಕಡೆ ಧಾರವಾಡ ದಾಗೆ ಇರುತ್ತೆ ಇವಿ ಯ ಇವಾಗ ಅಲ್ಲಿ ಧಾರವಾಡದಾಗ ಇಲ್ಲೋ ಒಂದ್ ಎರಡು ಮೂರ್ ವಾರ ಆಯ್ತು ಈ ಕಡೆ ಬಂದಿ ಅದು ರೈತ ಚರಗರ್ತ್ ನನ್ ರಾಯಚೂರು ಗಿ ಅಲ್ಲೇ ಒಂದು ನಂದು ರೂಮ ಅದ ಒಂದು ಮನೆ ಸಣ್ಣದ ನಮ್ಮೂಪ್ಲೋರ್ ಮನೆದ ಒಂದು ಅಲ್ಲೇ ಇರ್ತ್ ನನ್ ಸದ್ಯಕ್
ಹ್ಮ ಹ್ಮ್
ಹ್ಮ್ ಯ ಪರವಾಗಿಲ್ಲ ಅಲ್ಲೇ ಇರ್ತ್ ನಾನ್ ಮತ್ ನೀನ್ ಅವಾಗ ಫೋನ್ ಹಚ್ಚಿದ್ರ ಅಲ್ಲೇ ರೈತರಾಗಿ ಇರತ್ತನ ಹಂಗೆ ತಮ್ಮಕ ಕೊಡ್ಟ್ಟಿದ್ದು
ಇಲ್ರರಿ ನಾ ಅದೇ ಒಂದ ಟೆನ್ಷನ್ ಆಗ್ರೀ ನೆನ್ಪಾಯಿ ಅದ್ರ ನಾ ಹಚ್ಚಿದ್ದ್ ಒಂದೇಹ್ತ್ ಒಂದೇಸಲ ಹಚ್ಚಿನಲ್ರಿ ಆಮೇಲೆ ಹಚ್ಚಲ್ಲ ನೆನಪ ಇಲ್ಲ
ತಲೆ ಇದ್ದನಲ್ಲ ನಡತತ್ ಹಂಗೆ
ಹ್ಮ್
ಹ ಕೇಳಿದ್ರೆ ಕೊಡ್ತಿದೀವಿ ಅದರ ಸಲವಾಗಿ
ಹ್ಮ್ ಆಯ್ತಾಯಯ್ ಅಷ್ಟೇ ಮಾಡ್ರ ಎರಡ್ ಅಂತ ಹೇಳಲ್ರಿ ಬರ್ತನ್ ರೀ ಇನ್ ಒಂದ ತಾಸ್ ನ್ಯಾಗ್ ರ್ತ್ನಿ ದೇದ್ರ ಬಲ್ಲಿ ಯಾವ್ದ್ ಆಪ್ಷನ್ ಇರಲ್ಲ
ರಾಯಚೂರು ಹೋತನ್ ಇಲ್ಲ
ಹ ರಾಯಚೂರ್ಗೆ
ಅಲ್ಲಾ ಹಿಂಗೆ ರಾಯಚೂರು ಹೋತ ಇಲ್ಲ ಊರ್ ಗೊತ್ತ ನೀನ್
ನೀವ ನೀವ್ ಹೆಂಗೈತ್ತ್ರೀ ನೀವು ಊರಿಗೆ ಬರ ಊರ್ಗ್ ಬರ್ತೇನಿ ರಾಯಚೂರು ನಿಮ್ದ ಮ ತಾಲಬಾರ ಅಲಿ ಭಾರತಿ
ಅಲ್ಲಾ ನಾನು ಇಲ್ಲೇ ದೇವದರಾಗ ಇದಿದ್ದೀನಲ್ಲಾ ಇವಾಗ ದೇವರಾಗ ತಗೊಂಡ್ ಹೋಗ್ೀನಿ
ದೇವದ್ರಗ ಮಾಡ್ತಾರ
ದೇವದ್ರಗ ಬಾ ತಗೊಂಡ ಮಂತಿಗೆ ಹ್ಮ ಹಂಗೆ ಮತ್ ನೀ ರಾಯಚೂರ್ಗ ಹತ ಅಂದ್ರ ನಾ ಆ ಕಡೆ ಓತನಿ
ಇಲ್ರಿ ಮನೇಲ್ಲ್ರೀ ಮನ್ಯಾಗ ಒಂದ್ ದಿವ್ಸ ಮನೇಲ್ಲ ಪತ್ತ ಎತ್ತದಕ ಮನಿ ಬ ಮತ್ತೆ
ಮತ್ತೆ ಇವಾಗ ಎಲ್ಲಿ ಮನೆ ಬೇ ಇದ್ದಾನಲ್ಲ ಅಲ್ಲ ತಗೊಂದ ಬಂದ್ ಬಿಡ ಈಗ ನ ಆ ಕಡೆ ರಾಯಚೂರು ಹೋತ್ನ ಹೆಂಗೆ ಬಿಡ್ತ ನಿನ್
ಹಂಗೇಂದ್ರೀ ನೀ್ ಎಷ್ಟ್ ಎಂಟಿಗೆ ಹಯ್ತೀರ ಅಕಡೆ ನಾನೇ ಸ್ವಲ್ಪ ಲಾಟ ಬಂದ್ರ ನದ್ದಲ್
ಎಷ್ಟೊತ್ತಿಗೆ
ಏ ಏಳ ಎಂಟು ಗಂಟೆಗೆ
ಏಳ್ ಗಂಟಗ್ ನೋಡುುವ ನಂದಿಲ್ಲಿ ಮುಗಿಯದೆ ಆರು ಗಂ ಆರವರೆ ಒಳಾದ್ದ
ಹ್ಮ್
ನೋಡ್ ನೀನ್ ಎಲ್ಲ ತೊಗೊಂಡ್ ಬರಂಗಿತ್ತು ಅಂದ್ರ ಬಾ ಏಳು ವೆರೈಟಿಿಗೆ ಅದೇ ಇರ್ತನಿ
ಹ್ಮ್ ಆಯ್ತು ಅಷ್ಟೇ ಮಾಡ್ರಿಳ ಏಳಂಟ ಅಲ್ಲಿ ನ್ೀ ಅದೆಲ್ಲಾ ತಂದ ಆ ಕಡೆ ಮತ್ ಮಾತ್ ಕತಾ ಆಕ ಆಯ್ತು
ಮತ್ತ ಆಯ್ತ್ು ಈ ಕಡೆ ಹೋದ್ರ ಆಯ್ ಮತ್ತೆ ಏ ಮಾಡತ ಹೇಳಳ ನಾನನ್ ಮತ್ತೆ ನಾಳೆ ಬರತ್ ಮುಂಜೆ ಈ ಕಡೆ ಕೆಲ್ಸ ಾ
ಹ್ಮ
ಮತ್ತೆನೇನು ಬೇಕಾದ್ರೆ ಹಿಗೆ ಬಿಡತನ ಅಂತೆ
ಹ್ಮ್ ಅಷ್ಟ ಮಾಡ್ರಿ
ಹ್ಮ್ ಬರ್ತ ಮತ್ತ ನಾಳೆ
ಹ ಬರ್ತಾರ ನೀವ್ ಮುಂಜೆ ರೆಸ್ಟೋರೆಂಟ್ಗೆ ಬರ್ತಾರೀ ಆ ಕಡೆ ರೂಮ್ ಅದ ಅಂದ್ರ ಅಲ್ಲಿ ನ ದೌಖಾನಿ ಕೂನಾರ ಅಂತಲ್ರಿ ನಿಮ್ಗ ದೌಖಾನೆಯಾರ
ಆ ದಕಾನಕ್ಕೆ ಕುುನಾರ ನನ್ಗ
ಒಸ ಪ್ಯನನ್ ಯಾರ ಕಮೆಟ್ಸ್ ಬಕ್
ಆಯ್ತ್ ಬಾ ರಾತ್ರಿಗ್ ಬರ್ತಲ್ಲಾ ಹಂಗೆ ಸದ ಓಮ್ ದೌಖಾನಿ ಹೋದ್ರಯ್ತ ಮಾತಾಡಂತ ಅಲ್ಲೆ ಮತ್ತ ಅದಕ್ಕೆನನಾ ಹಂಗೆ ಎಲ್ಲ ತಗೊಂಬ ಹಂಗಗೆ ದೌಕಾನ್ ಬಳಿ ಹೋದ್ವಲ್ಲ ಹಂಗೆ ಮಾತಾಡಿ ಎಲ್ಲ ಅದು ಅಂದೆ
ಆಯ್ತಾಯ್ತ ಅಷ್ಟೇ ಮಾಡೋ
ದರಿತಕ ಅಪಾ ಬರ್ತಲ ಬಾ ಓಮಂತ ರಾತ್ರಿಗೆ ಆಯ್ತಾ
ಹ್ಮ್ ಸರಿ ಸರಿ ಅದಕ್ಕೆ ಕೇಳಿದ್ರು ಹಿಂಗ ಆಯ್ತ ಅದಕ್ ಯಾವತ್ತ ನೆನ್ಪೈತ್ರಿ ಇವತ್ ನೆನಪ ಬಂತು ಹಚ್ಚಿನಿರಿ ಸರಿ ಸರಿ ಸರಿ ತಾ
ಸರಿ ತಾ
ಹ್ಮ